ಯಾಕ್ ಮಾತಾಡ.
ಹಾ. ಹಲೋ.
ಹ್ಮ್ ಹ್ಮ ಹೌದಾ ಹ ಆಯ್ತು ಬಿಡು ನಡಿತದ. ಯಾಕ ನಿಮ್ಮ ಅಣ್ಣನ ಜೊತೆ ನೀ ಮಾತಾಡಲ್ಲ ಏನ ಯಾಕ್ ಏನ್ ಜಗಳಾಡಿ ಏನ.
ಯಾಕ ಬುಟ್ಟಿ ದದುರ್ಗಲೆ ಹಾ ಅಲೋ. ಮಾತಾಡ್ ಬರೋ.
ಮತ್ ನೀನೇ ಮಾತಾದುಲಾ.
ನಾ ಮಾತಾಡಿ ನು ನಾಲಿಗೆ ಹು ಹು ಹಾ ಹು ಅನ್ಬೇಕ ಹಂಗೆ ನೀನು. ಹಲೋ ಹೇಳ ಚಿನ್ನಾ ಏನ್ ಮಾಡ್ತಿದ್ದೀಯಾ. ಹಲೋ ಏನ್ ಮಾಡ್ತಿದೀಯಾ ಬಂಗಾರಿ. ಹಲೋ ಅಪ್ಪ ಬಂದ್ರಾ. ಹಾ ಕೊಡು ನಮ್ಮ ಮಾವನ ಕೈಯಾಗ ಫೋನ್ ಕೊಡು. ಹಲೋ. ಕೇಳ್ಕೊಂತ್ ಬಂಗಾರಿ ಹೇಳು ಫೋನ್ ಮಾತಾಡ್ತಿಲ್ಲ ಯಾಕೆ.
ಚಪ್ಪಲಿನ ಹೊಡ್ಲಿ ಏನ ನೀನು.
ಊಟ ಆಯ್ತಾ ಚಿನ್ನು.
ಹಾ ಇನ್ನು ಇಲ್ಲ ಊಟ ಮಾಡ್ಬೇಕು.
ಹೌದಾ ಅಪ್ಪ ಬಂದ್ರ ನಿನ್ನಿ ನಿಧಾನ ಮಾತಾಡ್ತೀದಿ ಯಾಕೆ.
ಇಲ್ಲ ನಾ ಕಾಮನ್ ಆಗಿ ಮತ್.
ಇಲ್ಲ ಅಪ್ಪ ಬಂದ್ರಲ್ಲ ಅದಕ್ಕೆ ನಿಧಾನ ಮಾತಾಡ್ತಿದ್ಯಾ.
ಹೇ ಇಲ್ಲ ಇಲ್ಲ ಹಂಗೇನಿಲ್ಲ.
ಯಾಕ ನಿನ್ಯ ಫೋನ್ ಹಚ್ಚಿಲಲ್ಲ ವೀಡಿಯೋ ಕಾಲ್ ಮಾತಾಡ್ತಾನ ಅಂದಿ ರಾತ್ರಿ.
ಹೌದಾ ಇಲ್ಲ ಕಣೋ ನಿದ್ದಿ ಬಂದಿತ್ತು ಮಲಗಿ ಬಿಟ್ಟೆ.
ಹೌದಾ ನಾ ನಿನಗ ಗೋಸ್ಕರ ಎಷ್ಟ. ಕಾಯುತ್ತಿದ್ದೆ ಗೊತ್ತಾ ರಾತ್ರಿ.
ಹ್ಮ್.
ಆ. ವೀಡಿಯೊ ಕಾಲ್ ಮಾಡ್ತೀನಿ ಅಂದ್ ಕೇಸಿ ಫೋನ್ ಹಚ್ಲಿಲ್ಲ ಏನೋ ನಾ ಎಷ್ಟು ಬೇಜಾರಾಯ್ತ ಗೊತ್ತಾ.
ಇಲ್ಲ ಬ್ರೋ ನಿದ್ದಿ ಬರ್ತಾ ಇದೆ ಅದ ಫೋನ್ ನನ್ ನನ್. ಹಿಡಿದರನ ಎಲ್ಲಾ. ಸುಮ್ಮ್ನೆ ಮಲಗ್ಬಿಟ್ಟಿದ್ದೆ ಕಣೋ ಸುಳ್ಳೋ ಕೇಳಸಾತದ.
ಹೌದಾ ನಿಮ್ಮ ಹುಡ್ಗಿ ಏನ ಅಂತಾಳ.
ಇಲ್ಲ ಕಣೋ ಏನ್ ಅಂತಿಲ್ಲ.
ಹ ಒಂದ್ ಇದ ಕೊಡ್ತನಿ ದಾರ ಕೊಡ್ತನಿ. ದಾರ ಕಟ್ಕೊಂಡ್ ಬಿಡು.
ಹಾ ಓಕೆ.
ಮತ್ತೆ ಏನ್ ಮಾಡ್ತೀರ ನೀ ನೀವು ಇವಾಗ.
ಹೊಂಟಿದ್ದೀವಿ ಇಲ್ಲೇ ನೀ ನೀಲಗಿರಿ ನಿಯರ್ ಹತ್ತಿರ.
ನೀಲಗಿರಿ ಹತ್ತಿರ ನಾ.
ನೀರ.
ಅದ ನೀಲಗಿರಿ ಬ್ಯಾನ್ ಆಗಿದ್ಯಾ ಇನ್ನು. ಇದ್ದೇ ನಿಮ್ಮೂರಲ್ಲಿ ನೀಲ್ಗಿರಿ ಮರ.
ಇಲ್ಲ ಗುರು ಅದೇನ ಈಗ ಕಡಿತಾ ಎಲ್ಲ ಸ್ವಲ್ಪ ಇದೆಲ್ಲ ಅ ಅದೇನ ಅಷ್ಟು ಇದು ಪರಿಣಾಮ ಬೀರಲ್ಲ.
ಹೌದಾ ಬೆಳಿಗ್ಗೆ ಬೆಳಿಗ್ಗೆ ನಾಷ್ಟ ಮಾಡಿರಾ.
ಅದ ನಾಷ್ಟ ಅಲ್ಲ ಒಟ್ಟ.
ಊಟ ನಿಮ್ ಕಡೆ ಊಟ ಮಾಡ ನಮ್ ಕಡೆ ನಾಷ್ಟ ಆದ ಬೆಳಿಗ್ಗೆ. ತೋ ಗಾಡಿ ತೊಗೊ ಆ.
ಬರೀ ನೀವ್ ಯಾವಾಗ್ಲು ಬರೇ ಊಟದ ಬಗ್ಗೆ ಮಾತಾಡ್ತೀಯಲ್ಲ ಗುರು. ಬರೀ ನೀವು ಯಾವಾಗಲೂಊಟದ ಬಗ್ಗೆ ಮಾತಾಡ್ತಿರಲ್ಲ. ಅದ್ ಬಿಟ್ರ,
ಅಯ್ಯ ಜೀವನ ನೀ ಇರೋದೇ ಮತ್ತೆ ಊಟ ತಿನಕ್ಕ ಕಾಯ ಇಷ್ಟ ಮಾಡ್ತಕ್ಕಪ್ಪಾ.
ಊಟ ಮಾಡ್ಬೇಕು ಜ ಊಟನೇ ಜೀವನ್ ಆಗ್ಬಿಡದು ಜೀವನದಾಗ ಒಂದ ಅದ್ರಗ್ ಚಂದ ಎನಿ ಟೈಮ್ ಹಂಗಯ್ತು ಹಿಂಗ ಆಯ್ತಲ್ಲ ಹೋದ್ರ ಬಗ್ಗೆ ಮಾ ಹೋಗೋದಾಗ ಇನ್ನಾದ್ರ ಎಷ್ಟು ಸ್ಟಡಿ ಮಾಗ ಮಾಡದ್ರ ಎಷ್ಟುಸ್ ಹಗರು
ಗೇರ್ ತಗ ಗೇರ್ ನ್ಯೂಟ್ರಲ್ ಆಗ ಕೊಂಡ್ ಬಿಡು ಕ್ಲ ಗೇಟ್ ತೇಗಿ ಮುಂದ ಹೋಗು ಮುಂದ ಸ್ಟಾರ್ಟ್ ಮಾಡ ಗಾಡಿ ಕುಡಿ ಸ್ಟಾರ್ಟ್ ಮಾಡ. ಅದ ಅ ಹಡ್ಕ ಕೊಡಲ್ಲ ಸ್ಟಾರ್ಟ್ ಮಾಡ್ ಬದಿ ಆನ್ ಆದ. ಹಲೋ, ಹಾಗೆ ಕಂಟಿನ್ಯೂ ಮಾತಾಡ ಹಂಗೆ ನಾ ಹ ಮಾತಾಡತಿನಿ ಮಾತಾಡ ಬದ ಏನು ಗೇರ ಗೇರಲ್ಲಿದೆ ಗಾಡಿ ಹ್ಮ್ ಸೈಕಲ್ ಹೊಡೀತಿಲ್ಲ ಹ್ಮ.
ಯಾರಿಗರು ಅವ್ನು ಗಾಡಿ ಬರ್ತಲ್ಲ ಏನಾದ್ರು.
ಇನ್ನಾದ್ರೂ ಗಾಡಿ ಕಲ್ತಲ್ಲ ಅಳತನೆ ಅವನು.
ಹಲೋ,
ಹಲೋ,
ಹಂಗೆ ಹಂಗೆ ಮಾತಾಡ ಗುರು ಅಂಗೆ ಮಾತಡ್ತಾ ಇರು ಹಂಗೆ ನುತಡ್ತಾ ಇದೀ ಗಾಡಿ ಎಲ್ಲಿದ್ದೀನ ಗಾಡಿಓಸ್ತ ಇದೀನಿ ಅಂಗೆ.
ಹಂಗೆ ಮಾತಾಡ್ ಗುರು ಏನ್ ಮಾತಾಡ್ತಾ ಇಲ್ಲ ನೀನು ಬಿಜಿಇದಿಯಾ.
ಹೌದು ಇಷ್ಟೇ
ಅವ್ರು ಗಾಡಿ ನಡ್ಸೂರು ನಡೆಸ್ತಾ ಇರ್ತಾರೆ ಮಾತಾಡ್ನೇನು.
ಅ ಬಿಡಲ್ಲ ಇ ಆಕ್ತದೆ ಎಸ್ ಮಾಡ ಮಾತಾಡ್ತಾ ಇರು ಗುರು ಹಂಗೆ ಮಾತಾಡು.
ಗಾಡಿ ಕ್ಲಸ್ತಾ ಇದೀನಿ ನಾನು ಅಷ್ಟೇ.
ಗಾಡಿ ಈ ಟೈಮ್ ಕಲ್ಸ್ತಾರ ಗಾಡಿ ಅಲ್ಲ ಗಾಡಿ ಈ ಟೈಮಲ್ಲಿ ಕಲ್
ಇಷ್ಟೇ ಗಾಡಿ ಕಲ್ಲ ಜಾಸ್ತಿನ. ಹೌಳ ಹ ಮಾತಾಡುವರು ಹಂಗೆ ಮಾತಾಡಣ. ರಸ್ ಮಾಡೇ ಬುರ್ಬಾಡ ರಸ್ ಬುರ್ಬೇಡ
ನೀ ಮಾಡ ಹೇಳ ಆರಾಮ ಇದೆ ಗಾಡಿ ಅದ್ಕ್ಕೆ.
ಮಾತಾಡ್ಕೊರ
ಅಲ್ಲಾ ಏನ್ ಮಾತಾಡ್ಲಿ ನೀವು ಮಾತಾಡ್ತಾ ಇಲ್ಲ ಸರಿ ಯಾಗಿ. ಹಲೋ ಹಲೋ
ಒಂದಗೇರ್ತಕ್ಕ ಒಂದು ಒಂದ್ ಮುಂದ ಕೊತ್ತು. ಒಂದ್ ತಗಲ್ ಒಂದೆ ಹ್ಮ.
ಹಲೋ.
ಹಾಗೆ ಗುರು ಮಾತಾಡ್ ಗುರು. ಆರಾಮ ಬ್ಬಡು ಡ್ರೈವಿಂಗ್ ದಿನ ಗಾಡಿ ಕಲ್ಿಸತೀ ಜೊದೆ ನಾನು.
ಕಳ್ಸನಿ ಆಕೆ ಇನ್ನೊಂದ ಆಕೆ ಇನ್ನೊಂದ ಅದಕ್ಕ ಹಕ್ ಹಿಂದಕ್ಕ ಆಗಬೇಕ ಮುಂದಕ್ಕ. ಗ ಮಂದಕ್ಕೆ ಹ ಎಲ್ಲಿನ.
ಅಲ್ಲ ಗರುಗ ಗಾಡಿ ಸ್ಪೀಡ್ ಹೋಗಕ್ ಅಂದ್ರೆ ಹಿಂದಕ್ಗಂತ ಹೇಳ ಗಾಡಿ. ಗಾಡಿ ಸ್ಪೀಡ್ ಆಗ್ಬೇಕಬೇಕಂದ್ರೆ ಎಂದಕ್ ಹೋಗಂತೇಳು.
ಗೇರ್ ಮುಂದ ಮುಂದಗ್ ತೇಗಿ ಇನ್ನೊಂದ ತೆಗಿ. ಅಕಡೆ ಹೋಗಿ ಇಡ ಇಡೆಸ ಎಷ್ಟಲ್ಲಷ್ಟಷ್ಟ ಮಾತಾಡಬೇಕು ನೀನು
ಅಲ್ಲಾ ಸ್ಪೀಡ್ ಹಬೇಕಂದ್ರೆ ಎಂದಕ್ಕಕಂತ ಹೇಳುವ ಮ್ಯಲ್ಗ. ಗಚ್ಚಿಗೆ ಬಂದಾಗ ಮುನ್ನಲ್ ತಕ್ಕಂದ್ರು.
ತುಂಬ ಇಷ್ಟೇವಲ್ಲ. ಎಣ್ಣಗನೆೇ ಹೋಗ್ಲಿ ನಿಂಗೆ ನೋಡತ ಮಾರ ಹೋಗ್ಲಿ. ದಿ ಗಾಳಿ ಬಡಿತ ಮುಂದು
ಎಷ್ಟಷ್ಟ ಒನ್ ಈ ಕಡೆ. ಬನ್ ಚತ್ ಮಾಡ ನಿಶ್ಚೇಷಾವಲ.
ಹಲೋ
ಹಕಂಗಾರ ಕಾಚಕ ಹಂಗೆ ಹೆಂಗೆ ಮುಂದ. ಮುಂದಕಕ್ಕೆ ಒಂದು ಹಾಕಿನಿ ಒಂದಾಯ್. ಸ್ಟಾರ್ಟ್ ಆಯ್ತಂತೆ ಎಲ್ಲಿಂದ ಜಂಪ್ ಹೋಗಿ ಬಂದ್ರ ಒಂದ್ ಗೇರ್ ತಕೋಬಕ್ ಸ್ಲೋ ಮಾಡಷ್ಟ ಕ. ಹೇ ಅಲ್ಲಿ ಹೊಂಟರ ನಾನೆ ಕಾಣೆ
ನಾನ್ ಫ್ರೆಂಡ್ ಯಿಂದು ಯಾಕ್ ಆಗಲ್ಲ
ಲೆ ಅಳಿಯ ಹೇ ಮೇಕ್ ಮೆಕ್ ಹಾಕು ಅರೆ ಜನಾರ ಮುಂದೆ ಮತ್ತೆ ಒಳಗಿ ಪಾಠ ನಿದ್ದೆ ಎಲ್ಲಿ ಮಾಡ್ತೀ
ಗುರು ಊರಲ್ಲಿ ಕೊಡಬ
ಹೇ ಕುಶಲ ಇತಾಮ ಏನ್ ಗುದಲ್ಲ ನೀವು ಹಜೆ ಅಂದ್ರೆ್ಣಂದ
ನಾ ಏನ್ ಕೇಳ್ತೀನಿ ಏನು ಹೇ ಹೂ
ಗುರು
ಅದ ಕೆಲ್ಸ ಬಾಳ ಆದ ಭಾವನಾ